ಬೆಳಗಿನ ಶುಭೋದಯ.
ಹ ನಿಮಗೂ ಬೆಳಗಿನ ಶುಭೋದಯಗಳು.
ಏನ ಮಾಡ್ತಿದ್ದೀರಾ.
ಏನು ಇಲ್ಲ ನೋಡಿ ಇವಾಗ ಎದ್ಬಿಟ್ಟು, ಎಲ್ಲಾರ ಇದು ಮುಖ ಎಲ್ಲಾ ತೊಳೆದು, ಹಲ್ ತಿಕ್ಕಿ,
ಹಾ,
ಹ್ಮ್ ಚಾ ಕುಡ್ದು. ಈಗ, ಸ್ವಲ್ಪತ್ತು ಕೂಡಣ ಅಂತ ಹೊರಗಡೆ ಕೂತಿದ್ದೆ.
ಹೌದಾ
ಹ್ಮ್
ಮತ್ತೆ ಆರಾಮಾಗಿದ್ದೀರಾ
ಹ್ಮ್ ಆರಾಮಿದ್ದೀವಿ ನೀವು
ಹಾ ನಾವು ಆರಾಮಾಗಿದ್ದೀವಿ
ಹೌದಾ ನೀವು ಈಗ ನಿಮ್ಮ್ ಬಾಲ್ಯದಲ್ಲಿ ಹ ಕ್ಷಣಗಳು ಇರ್ತಾವಲ್ಲಾ ಅದ್ರ ಬಗ್ಗೆ ಹೇಳ್ತೀರಾ ನಂಗೆ
ಹೌದು ನನ್ನ ಬಾಳ್ಯದಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ನಾವು ನಮ್ಮ ತಾತ ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮಪ್ಪ ನಮ್ಮಮ್ಮ ನಮ ಚಿಕ್ಕಪ್ಪ ಚಿಕ್ಕಮ್ಮ ನಾವ ಎಲ್ಲಾರು ಒಂದೇ ಮನೆಯಲ್ಲೇ ಇರ್ತಿದ್ವಿ ಮ ಹೌದು ನಮ್ಮ ತಾತಂದಿರು ಮತ್ತೆ ಅವ್ರ ಅಪ್ಪ ಅವ್ರಮ್ಮ ಮತ್ತೆ ಅವ್ರ ತಾತನ್ ಎಲ್ಲಾರೂ ಅದೇ ಮನೆಯಲ್ಲೇ ಇದ್ದು ಬಂದಿರೋರಂತೆ
ಹೌದಾ
ಹಾ ನಮ್ಮ ಮನೇಲಿ ಹೆಂಗಂದ್ರೆ ಬೆಳಗ್ಗೆ ಮುಂಜಾನೆ ಪ್ರ ಪ್ರತಿ ಒಬ್ರು ಎದ್ದಳ್ಬೇಕು ಅವರೆಲ್ಲಾ ಅಹ್ ನಮ್ಮ ತಾತ ಅಂದ್ರೆಲ್ಲ ತೋಟಕ್ಕೆ ಹೋಗ್ತಿದ್ರಂತೆ ಬೆಳಗ್ಗೆ ಬೆಳಗ್ಗೆನೆ ಮುಂಜಾನೆ ನಮ್ಮ ಅಜ್ಜಿಯವರು ಇವಾಗ ನಮ್ಮ ಚಿಕ್ಕಜ್ಜಿ ಮನೆ ಮುಂದ್ಗಡೆ ಎಲ್ಲ ಗುಡಸಿದ್ರೆ ಇನ್ನೊಬ್ಬಜ್ಜಿ ರಂಗೋ ರಂಗೋಲಿ ಬಿಡ್ತಿದ್ರಂತೆ ಇನ್ನೊಬ್ಬಜ್ಜಿ ಆ ರಾಗಿ ಅಂಬಲಿ ಮಾಡ್ತಿದ್ರಂತೆ ಅವಾಗ ಈ ಚಾ ಏನು ಮಾಡ್ತಿರ್ಲಿಲ್ವಂತೆ
ಹೌದೌದು ಅವಾಗೆಲ್ಲಾ ಅಂಬ್ಲಿ ಮಾಡ್ತಿದ್ರು
ಹೌದು ಹಾಲೂ ಹಲು ಆಲ್ಲಿಂದ ಚಾ ಏನು ಮಾಡ್ತಿರ್ಲಿಲ್ವಂತೆ ಹಸುಗಳೆಲ್ಲ ತುಂಬಾ ಜಾಸ್ತಿ ಇತ್ತು ನಮ್ಮ ಮನೆಯಲ್ಲಿ ಮಾಡೋರು ಹ ನಮ್ಗಂತೂ ಎಲ್ಲರಿಗು ಎಬ್ಬ್ರಸಿ ಎಲ್ಲಾ ಅಹ ನಾವೆಲ್ಲಾರೂ ಮುಖ ತೊಳೆದು ಬಾಯಿ ತೊಳೆದು ಕೂತ್ಕೊಂಡು ಕುಡಿ ಹ ಚಾ ಅದು ರಾಗಿ ಅಂಬಲಿ ಎಲ್ಲಾ ಕುಡಿದು ಕುಂತ ಕುಂತರ್ತಿದ್ವಿ ನಮ್ಗೆ ಕರ್ ಕರ್ಕೊಂಡ ಹೋಗಿ ಅಂತ ಹೇಳ್ತಿದ್ರೆ ತೋಟದತ್ರ ಕರ್ಕೊಂಡ್ ಹೋಗ್ತಿರ್ಲಿಲ್ಲ ಮುಂಜಾನೆ ಮುಂಜಾನೆ ನಾವವು ಪ್ರತಿ ದಿನ ಕರ್ಕೊಂಡ ಹೋಗ್ತಾರೆ ಕರ್ ಇವತ್ ಕರ್ಕೊಂಡ್ ಹೋಗ್ತಾರೆ ಕರ್ಕೊಂಡ ಹೋಗ್ತಾರೆ ಅನ್ಕೊತಿದ್ವಿ ಯಾವಾಗೂ ಕರ್ಕೊಂಡ ಹೋಗ್ ಇರ್ಲಿಲ್ಲ ಹೌದು
ಈ ನೀವು ಕೇಳ್ತಿರ್ಲಿಲ್ವಾ ನನ್ಗೂ ಕರ್ಕೊಂಡ್ ಹೋಗು ನಾವು ಬರ್ತವಿ
ಹೌದು ಕೇಳ್ತಿದ್ವಿ ಕರ್ಕೊಂಡೋಗಿ ನಮನು ತಕ್ ಕರ್ಕೊಂಡೋಗಿ ಅಂತ ಒಂದೊಂದ್ಸಲಿ ಕರ್ಕೊಂಡ ಹೋಗ್ತಿದ್ರು ಬಳ ಮುಂಜಾನೆ ನಾವು ತೋಟದತ್ರ ಹೋದ್ರೆ ತುಂಬ ಮಂಜು ಎಲ್ಲಾ ಮಂಜ ಎಲ್ಲಾ ಬಿದ್ದಿರ್ತಿತ್ತು ಅದ್ರ ನಾವ್ ಹೆಂಗಂದ್ರೆ ಅದ ಹಿಂಗಂದ್ರೆ ತ್ಯಾವ ಆಗುತ್ತೆ ಅಲ್ವಾ ನಮ್ ಕೈ ಎಲ್ಲಾ ತ್ಯಾವಾಗಿ ಅಂತಂತ ಹಿಂಗ ಮುಟ್ಟಿದ್ರೆ ಅದ್ರಲ್ಲಿ ನೀರೆಲ್ಲಾ ಇರ್ತಿತ್ತು
ಹೌದು
ಉಳ್ಳನ್ ಮೇಲೆ ಹಿಂಗ ಅಂದ್ರೆ ಅಲ್ಲಿ ನೀರೆಲ್ಲಾ ಉದುರೋದು ಅದಂದ್ರೆ ನನಗೆ ತುಂಬಾ ಇಷ್ಟ ಹಂಗ ಹಿಂಗ ಹಿಂಗ ಅನ್ನೋದು
ಹೌದು
ಮುಂಜಾಣೆ ನೋಡದ ಕೆೇರವಿನ ತುಂಬಾ ಸೂರ್ಯನು ತುಂಬಾ ಚೆನ್ನಾಗಿರ್ತಾರೆ.
ಹಸ ನಾವು ಬೆಳಗ್ಗೆ ನಮ್ಮ ಹೊಲಕ್ ಹೋದಾಗ
ಗಣಿಸಿರುತ್ತೆ. ಲ್ಲ
ಹೌದೌಹೌದು ನಾವು ಹೊಲಕ್ ಹೋದಾಗ ಅಲ್ಲಿ. ಅಂದ್ರೆ ಬೆಳಿಗ್ಗೆ ಬೇಗನೆ ಹೋಗ್ತೀವಿ ಅಲ್ಲ ಅಲ್ಲಿ ಹೋದಾಗ ಅಲ್ಲಿ ನವಿಲು ಮತ್ತೆ ಆ ಪಕ್ಷಿಗಳು ಅವೆಲ್ಲಾ ತುಂಬಾ ಧ್ವನಿ ಮಾಡ್ತಿರ್ತಾವ ಶಬ್ದ ಮಾಡ್ತಿತವು ಹೌದು ನಮ್ ಹೊಲಕ್ಕೆ ನವಿಲಲ್ಲೆಲ್ಲಾ ಬರುತ್ತೆ.
ಹಾ
ಒಂದೊಂದ್ಸರಿ ಅದು ನೃತ್ಯ ಮಾಡೋದಾಗಿರ್ಬೋದು ಆಮೇಲೆ ಬೇರೆ ಪಕ್ಷಿಗಳೆಲ್ಲ. ಆಹ ಶ ಬೇರೆ ತರ ಶಬ್ದ ಮಾಡೋದು. ತುಂಬಾ ಇಂಪಾಗಿ ಅಹ ಸೊಗಸಾಗಿ ಕೂಗ್ತಿರ್ತವೆ.
ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಈ ನ್ ನಮ ತೋಟದ ಹತ್ರ ಏನು ಗೊತ್ತಾ. ನಮ್ದು ತೋಟ ಸ್ವಲ್ಪ ಬೆಟ್ಟಕ್ಕೆ ಹತ್ರ ಇತ್ತು.
ಹೌದು ನಮ್ದು ಅದೇ ತರ ಇದೆ ಹೌದೌಹೌದು. ಎಲ್ಲಿ ಬೆಟ್ಟ ಇರುತ್ತೆ ಅಲ್ಲಿನೇ ಅನ್ಸುತ್ತೆ ನಾವ ಇಲ್ಲಿ ಜಾಸ್ತಿ ಬರುತ್ತೆ.
ಹೌದು ಅಲ್ಲಿ ನವಿಲು ಗೆರೆ ಬಿದ್ದಿರುತ್ತಲ್ವಾ. ಅದ್ರನ್ನ ಹಯಕೊಳ್ಳೋದಂದ್ರೆ ನಮ್ಗಂತೂ ತುಂಬ ಇಷ್ಟ. ನಮ್ಮ ತಾತ ಅವ್ರು ಬರ್ರಿ ಬರ್ರಿ ಹೋಗೋಣ ಅಂದ್ರು ಇಲ್ಲ ನಾವು ಅಲ್ಲೇ ನವಿಲ ಗೆರೆಗಳ ಹಾಕೊತಿದ್ವಿ. ಎಲ್ಲಾರ ನಾನು ನಮ್ಮ ಅ ಸ್ನೇಹಿತರು ಬರ್ತಿದ್ರು ನಮ್ಮ ಪಕ್ಕದ ಮನೆಯಲ್ಲಿರೋ ನನ್ನ ಸ್ನೇಹಿತರು ಬರ್ ಲೋ ಮತ್ತೆ ಹೌದು ನನ್ ನಮ್ಮ ಸಹೋದಿಯರ ಬರ್ತಿದ್ರು ಎಲ್ಲಾರೂ ತೋಟಕ್ಕೆ ಹೋಗ್ತಿದ್ವಿ ಬೆಳಗ್ಗೆ ತುಂಬಾ ಚೆನ್ನಾಗ್ ಅನ್ಸ್ತಿತ್ತು. ಮತ್ತೆ ನಮ್ಮ ಶಾಲೆಗೆ ಸಮಯ ಆಗೋ ಮುಂಚೆನೆ ನಾವ್ ಬಂದ ಬಿಡಬೇಕಿತ್ತು. ಪ್ರತಿದಿನ ಹೋಗ್ತಿರ್ಲಿಲ್ಲ ಒಂದೊಂದ್ಸಲ ಕರ್ಕೊಂಡು ಹೋಗ್ತಿದ್ರು ಯಾಕಂದ್ರೆ ನಾವು ಎಲ್ಲಾ ಶಾಲೆಗೆ ಹೋಗ್ಬೇಕಲ್ವಾ.
ಹೌದೌಹೌದು ನಾವು ಅಷ್ಟೇ ಭಾನುವಾರ ದಿನದಿಂದ ಹೋಗ್ತಿದ್ವಿ ನಾವು
ಹೌದು ನಾವು ಹೋಗ್ತಿದ್ವಿ ಜಾಸ್ತಿ ಹೋಗ್ತಿರ್ಲಿಲ್ಲ ಬರ್ತಿದ್ವಿ. ಮತ್ತೆ ಶಾಲೆ ಹೋಗ್ಬೇಕಲ್ವಾ ನಮ್ಗೆ ಸಮಯ ಇರೋದಿಲ್ಲ. ಮತ್ತೆ ರೆಡಿ ಆಗಿ ರೆಡಿ ಆಗ್ಬೇಕಲ್ವಾ.
ಹೌದೌಹೌದ ಹೌದು
ಮೊದ್ಲೇ ನಾವು ಲೇಟ್ ಮಾಡ್ತೀವಿ ಶಾಲೆ ಅಂದ್ರೆ ಅವಾಗ ಸ್ವಲ್ಪ ಇಷ್ಟ ಇರೋದಿಲ್ಲ.
ಹೌದೌಹೌದು
ನಮ್ಗಂತೂ ನನಗಂತೂ ಇಷ್ಟ ಇರ್ಲಿರ್ತಿಲ್ಲ ಪ್ರತಿ ದಿನ ಹಲ್ಕೊಂಡ್ ಹೋಗ್ತಿದ್ದೆ. ಹ ಹ ನಮ್ ಮನೇಲಿ ಏನ್ ಹೇಳ್ತಿದ್ರ ಅಂದ್ರೆ ಇವತ್ ಹೋಗ್ಬಿಡು. ನಾಳೆಯಿಂದ ಕಳ್ಸಲ್ಲ ಅಂತ ಹೇಳ್ತಿದ್ರು.
ಹೌದಾ
ಇವತ್ತೊಂದೇ ಒಂದ ದಿನ ಹೋಗ್ಬಿಟ್ಟು ಬಂದ್ಬಿಡು.
ನಾ ಅಂದ್ರೆ ಇವತ್ತಿನ ಕಳ್ಸೋಕೆ ನಿಂಗೆ ಆಹ ಹಂಗೆ ಕಳ್ಸೋರು ಆತರ ಹೇಳಿ
ಹೌದು ಇವತ್ ಹೋಗುದ್ರೆ ನಾಳೆ ಕಳ್ಸಲ್ಲ ಹೋಗು ಅಂತ ಹೇಳ್ತ ಪ್ರತಿದಿನ ಅದೇ ಹೇಳಿ ಕಳ್ಸೋರು
ಹಾ
ನಾನಂತೂ ತಿಳ್ಕೊಬಿಟ್ಟಿದ್ದೆ ಅವ್ರು ಇನ್ನ ಪ್ರತಿ ದಿನ ಕಳಿಸತಾರೆ ಸುಮ್ನೆ ಎ ಹತ್ರ ಏನ್ ಬಿಡು ಅಂತ ಅಲ್ಕೊಂಡೆ ಹೋಗ್ತಿದ್ದೆ ಅಳೋದು ಕಿಂತೂ ಆಹ ವರ ಪೂರ್ತಿಕ್ ಆದ್ರೆ ಲಾಸ್ಟ್ ಶನಿವಾರ ಬರುತ್ತೆ ಅಲ್ವಾ ಅವತ್ತು ಅರ್ಧ ದಿನ ಇರುತ್ತೆ ಸ್ಕೂಲು
ಹೌದು
ನಂಗ ಅದಂದ್ರೆ ತುಂಬಾ ಇಷ್ಟಾ ಪ್ರತಿ ಸೋಮವಾರ ಆದ್ರುನು ಕಾಯ್ತಿದ್ದೆ ಶನಿವಾರ ಬರುತ್ತೆ ಅಲ್ವಾ ನೆಕಷ್ಟ ಡೇ ರಜೆ ಸಿಗುತ್ತೆ ಅಂತ
ಹೌದು ನಮ ಶಾಲೆಯಲ್ಲಿ ಶನಿವಾರ ಬಂದ್ರೆ ವ್ಯಾಯಾಮ ಎಲ್ಲಾ ಮಾಡ್ಸೋದು ಗೊತ್ತಾ ಧ್ಯಾನ ಮಾಡ್ಸೋರು ಆಮೇಲೆ ನೃತ್ಯ ಮಾಡ್ಸೋರು ಹಾಡು ಹೇಳ್ಸೋರು ಶನಿವಾರ ದಿನ ಹೌದು ಅಂದ್ರೆ ಅರ್ಧ ದಿನ ಶಾಲೆ ಇರುತ್ತಲ್ಲ ಅವತ್ತು
ಹೌ ನಾನ ಏನ್ ಮಾಡ್ತಿದ್ದನಿ ಅಂದ್ರೆ ಅಹ ನನಗೆ ತಿಳತಿರ್ಲಿಲ್ಲ ಯಾಕಂದ್ರೆ ಚಿಕ್ಕ ಹುಡುಗಿ ಅಲ್ವಾ ಅವಾಗ ನನ್ಗೆ ಇದೇ ವಾರ ಇದೇವ ಇವತ್ತ ಇದೇ ವಾರ ಅಂತ ನಂಗೆ ತಿಳತಿರ್ಲಿಲ್ಲ
ನನ್ ಗದ್ ಹೆಂಗ್ ಗೊತ್ತಾಗ್ತಿತ್ತು ಅಂದ್ರೆ ನಾವು ಶನಿವಾರಬ ಬಿಳೆ ಬಟ್ಟೆ ಧರಿಸಸ್ತಿದ್ವಿ
ಹೌದಾ
ಅದ್ರಿಂದ ನನ್ಗೆ ಬಾ ಇವತ್ ಶನಿವಾರ ಇದೆ ಅಂತ ಗೊತ್ತಾಗ್ತಿತ್ತು
ನಾನು ಹಿಂಗೆ ಬಗ್ಗಿ ನೋಡ್ದ ತಕ್ಷಣ ಹೆಂಗಂದ್ರೆ ನಮ್ಮ ಓ ಪಕ್ಕದ ಅಂದ್ರೆ ನಮ್ಮ ಮನೆಗಿಂತೂ ಇನ್ನು ಎರಡು ಮನೆ ದಾಟಿ ಹೋದ ಒಬ್ಬ ಅಕ್ಕಾ ಇದ್ರು
ಹೌದಾ
ಹಾ ಹೌದು ಅವಕ್ಕ ಯಾವ ಬಟ್ಟೆ ಹಾಕೊಂಡ್ರೆ ನನಗ ಯಾವ ದಿನ ಅಂತ ನೆನಪ ಆಗತ್ತಿತ್ತು ನನ್ಗೆ ಹೌದು ನನ್ಗೆ ಅವಾಗ
ಆ ತರದ್ ಬಟ್ಟೆ ಧರಿಸ್ತಿದ್ರಾ
ಹೌದು ಶಾಲೆಗೆ ಯೂನಿಫಾರ್ಮ್ ಇರುತ್ತಲ್ವಾ
ಹೌದೌದು
ಹಾ ಹ ಪ್ರತಿದಿನ ಇವಾಗ ಅವರು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ದಿನ ಯಾವ್ದ ಹಾಕೊಂಡಬೇಕು ಅಂತಾ
ಹಾ ಹಾ
ಅವಕ್ಕ ರೆಡಿ ಅವಕ್ಕ ಎಂಟು ಗಂಟೆ ಎಂಟು ಗಂಟೆಗೆ ರೆಡಿ ಆಗ್ತಿದ್ರು
ಹೌದು
ಹ ಆ ಅಕ್ಕಾ ರೆಡಿ ಆಗೋದ್ ನೋಡಿ ನಾನ್ ನಮ್ಮಮ್ಮ ಹತ್ರ ಹೊ ಓಡೋಗಿ ನನ್ಗೆ ಇವತ್ತು ಈ ಡ್ರೆಸ್ ಹಾಕ್ಬೇಕ್ ನೀನು ಈ ಡ್ರೆಸ್ ಹಾಕ್ಬೇಕು ಅಂತ ಕೇಳ್ತಿದ್ದೆ
ಹ್ಮ್
ಇಲ್ಲಾ ನಮ್ಮ ಅಜ್ಜಿ ಹತ್ರ ಓಡ ಹೋಗಿ ಅಮ್ಮ ನನ್ಗೆ ಈ ತರ ಡ್ರೆಸ್ ಹಾಕಿ ಅಂತ ಕೇಳ್ತಿದ್ದೆ ಮತ್ತೆ ಅವ್ರ ಏನಾದ್ರು ಬಿಳಿ ಬಟ್ಟೆ ಹಾಕಿದಾರಂದ್ರೆ ಓ ಇವತ್ತು ನಮ್ಗೆ ಶನಿ ಶನಿವಾರ ಇವತ್ ನಾನ್ ಬೇಗ ಬರ್ತೀನಿ ಇವತ್ ನಾನ್ ಬೇಗ ಬರ್ತೀನಿ ಅಂತ ಇದ್ ಮಾಡ್ತಿದ್ದೆ ನೋಡಿ
ಹೌದಾ ಹ್ಮ ನಾವು ಅಸ ಶನಿವಾರ ದಿನ ಆತರ ಎಲ್ಲಾ ಮಾಡ್ಸೋರು ಮತ್ತೆ ನಮ್ಗೆ ಇವಾಗ ಮಕ್ಕಳ ದಿನಾಚರಣೆ ಆತರ ಎಲ್ಲಾ ಮಾಡ್ದಾಗ ನಮಗೆ ಇದು ಇಡವರು ನಮ್ಗೆ ಅಲ್ಲೆಲ್ಲ
ಹಾ ಕೇಳ ಸ್ಪರ್ಧೆಗಳನೆೆಲ್ಲ ಮಾಡ್ತವಿ
ಹೌದು ಹೌದು ನಮ್ಮಕ್ಕ ಮಕ್ಕಳ ದಿನಚರಣೆ ದಿನ ನಮಗೆ ಅವರು ಶಿಕ್ಷಕರು ಸ್ಪರ್ಧೆ ಮಾಡ್ತಿದ್ರು ನಾವು ಶಿಕ್ಷಕರ ದಿನಾಚರಣೆ ದಿನ ನಾವು ಶಿಕ್ಷಕರಿಗೆ ಸ್ಪರ್ಧೆ ಇಡ್ತಿದ್ವಿ
ಓ ಹೌದ
ಹೌದು ಈಗ ಬಾಯಲಿ ಚೌಟ ಇಟ್ಕೊಂಡು ಮತ್ತೆ ನಿಂಬೆಹಣ್ಣು ಚೌಟ್ ಒಳಗ ಇಟ್ಕೊಂಡು ಆಹ ಇಷ್ಟು ಇಷ್ಟು ದೂರನ ಇಡ್ಕೊಂಡ್ ಹೋಗ್ಬೇಕು ಅಂತ ಇರುತ್ತೆ
ಹಾ ಹೌದು
ಹ್ಮ ಈ ತರ ಚಟುವಟಿಕೆ ಮಾಡ್ತಿದೀವಿ ಒಂದು ಆಮೇಲೆ ಎರಡನೇ ಚಟುವಟಿಕೆ ಏನಂದ್ರೆ ಸುತ್ತಲೂ ಚೇರೆಲ್ಲಾ ಇಟ್ಟು ಅವ್ರಗೆಲ್ಲಾ ಓಡು ್ತಾ ಇದ್ವಿ ಹೌದು
ಅದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಾ ಕುೂತ್ಕೊತೀವನಿ ಎಲ್ಲಾರಿಗೂ ಅಂದ್ರೆ ಆಟದ ಮುಂತ ಚೇರ್ ಮೇಲೆ ಆಹ್ ಕುರ್ತಿ
ಗಮನ ಇರುತ್ತೆ ಹೌದೌದು ಹ್ಮ್ ಕೆಲವೊಬ್ರು ಓಡದೇ ಇಲ್ಲ ಅದ್ರಲ್ಲಿ ಅಂದ್ರೆ ಹಿಂಗೆ ಒಬ್ರು ತಟ್ಟೆ ಹೊಡಿತಿರ್ತಾರೆ ಇವ್ರು ಜೋರಾಗಿ ಓಡ್ತಿರ್ಬೇಕು ಯಾವಾಗ ತಟ್ಟ ನಿಲ್ ತಕ್ಷಣ ಇವ್ರ ಚೇರ್ ಮೇಲೆ ಕೂತ್ಕೊಂಡಬಿಡ್ಬೇಕು
ಹೌದು
ಈ ತರ ಎಲ್ಲಾ ಆಟ ಆಡ್ತಿದ್ವಿ ನಾವು ಆಟ ಆಡಿಸತಿದ್ವಿ ನಾವು
ಹೌದಾ
ಹೌದು ಈ ತರ ಎಲ್ಲ ಇರ್ತಿತ್ತು ನಮ್ಗೂ ಅವರು ಮಕ್ಕಳ ದಿನಾಚರಣೆ ದಿನ ಈಗ ಈ ತರ ಪ್ರಬಂಧ ಆಗಿರ್ಬೋದು
ಹೌದು
ಹಾಡುಳ್ಸೋದಾಗಿಿರ್ಬಹದು ನೃತ್ಯ ಮಾಡ್ಸೋದಾಗಿರ್ಬಹದು
ಹಾ
ಈತರ ನಾನಾನ್ ರೀತಿಯಾದಂತ ಹ ಇದು ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ರು ಅವರುನು
ನಿಮ್ಗೂ ಅದ್ರಲ್ಲೆಲ್ಲಾ ಭಾಗ್ವಹಿಸೋದ ಅಂದ್ರೆ ತುಂಬಾ ಇಷ್ಟನಾ
ಹೌದೌದು ಇವಾಗ ನಾನಂತಲ್ಲ ನನ್ ನನ್ ತರಗತಿಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂನು ಭಾಗ್ವಹಿಸ್ಲೇಬೇಕಿತ್ತು
ಹೌದಾ
ಹೌದು
ಹ ಮತ್ತೆ ಏನ್ ಸಮಾಚಾರ
ಮತ್ತೆ ನೀವು ನಿಮ್ ಶಾಲೆಯಲ್ಲಿ
ಹಾ ನಾವು ಹಂಗೆ ಮಾಡ್ತಿದ್ವಿ
ಹದಾ ಹ್ಮ್ ಸರಿ ಮತ್ತೆ ಮಾಡ್ತೀನಿ
ಹಾ ಮತ್ತೆ ಮತ್ತೆ